ಹಲೋ
ಏನ್ ಮಾಡ್ತಿದ್ದೀಯಾ
ಇಲ್ಲ ಊರಲ್ಲಿ
ಕೆವ ೇಕೇಕ ಹೋಗಯ
ಹ್ಮ
ಇವಾಗನಪ
ಅಂದೆ ಸಂಡೆ ಅಲ್ವಾ
ಹೌದಾ
ಹ್ಮ ಯಾ ತಿನ್
ಏನ್ ಮಾಡ್ ನಾನು ಚ ನಂಬದ ಅದು
ಇವಾಗ ಚುರ್ಮುರಿ
ಚುರುಮುರಿ ತಿಂತಾ ಇದ್ದೀನಿ
ನಾಷ್ಟ ಏನ್ ತಿಂದೆ
ಹಾ
ನಾಷ್ಟ ಏನ್ ತಿಂದೆ
ನಾಷ್ಟತ ದೋಸಾ ನಿಮ್ದು
ನಮ್ದು ದೋಸ ಆಲೂಗಡ್ಡೆ ಪಲ್ಯ ಚ ನೀ
ಮತ್ತೆ ಏನ್ ದೋಸಾ ಜೋರಿದ ಹಲೋ ಅಬ ಹೇಳಿ ಹಲೋ ಹ್ಮ್
ಕವ ಕೆಲಸ್ತಿಲ್ಲಾ ಇವಾಗ ಕೆಳಸ್ತಿದೆ
ಹ್ಮ ಹ್ಮ
ಹಾ ಸರಿ
ದೋಸೆದೆಲ್ಲ ಏನ್ ಜೋರು
ಹ್ಮ ಯಾವಾಗ ಹೋಗೀರಾ ಊರಿಗೆ
ನನ್ನೆ ಸಂಜೆ ಬಂದೆ
ಏನ್ ಮಾಡಿದ್ರಿ ನಿನ್ನ ಇವತ್ತಿನ ತಾನ
ಅನ್ನ ಊರ್ಗ ಹೋಗಿದ್ದೆ ನಮ್ಮ ಅಕ್ಕ ಮನೆಗ್ ಹೋಗಿದ್ದೆ
ಹಾ
ನೆನ್ನೆ ಅದೇ ವಸಣಿ ಅವರ ಮನೆಗ ಾಮ ಮೀಟ್ ಮಾಡಿ ಅಲ್ಲೇ ಇದ್ವಿ
ಓಕೆ ಏನೇನ್ ಮಾಡಿದೀ ವರ್ಷಿನಿ ಅಮ್ಮ ಏನಂದ್ರು
ಹವ್ವೊ ಮಾತಾಡದ್ರಪ್ಪಾ ನಮ್ಗೆ ಭಯ ಭಯ
ಯಾಕೆ
ಎಲ್ಲಾ ಕುೂತ್ಕೊಂಬ ಬಿಿಟ್ಟಾರ ನನಗಷ್ಟಕ್ಕೆ ಎಲ್ಲಾ ಬಂದ್ಬಿಟ್ಟಿದ್ರಾ
ಹಾ
ಆ ಫೇಸ್ ಟು ಫೇಸ್ ಅವ್ರ ಡಾಡಿ ಮುಂದೆ ಚೀಟು ಖಾಲಿ ಬಿಟ್ಬಿಟ್ಟು ಕುತ್ಕೊಂಡ್ಬಟಾರ ಎಲ್ಲ ಹೋಗ ಆದ ತಕ್ಷಣ ಅವವು ಡ್ಯಾಡಿ ಮುಂದೆ ಕೊಂಡಿಸ್ಬಿಟ್ರು ಹ ನನಗೆ ಯಾರಂತ ಷ್ಟ ಟೈಮ್ ಮಿಸ್ ಮಾಡ್ತಾರ ಅದು
ಏನಂದ್ರು
ಏನ ಮ ಏನ್ ಮಾಡ್ತಾರಪ್ಪಾ ಯಾಕ ಸಣ್ಣ ಇದ್ಯಾ ಏನಿದರ ನಿೆನ್ನೆ ಅವರೇ ಡ್ರಾ ಡ್ರಾಪ್ ಮಾಡಿದ್ರು ಇಲ್ಲಿ ನೆಲ್ಮಂಗ್ಳವರೆಗೂ
ಹಾ
ಅಲ್ಲಿಂದ ಬಸ್ಸಲ್ಲಿ ಬಂದೆ
ನೆಲ್ಮಂಗ್ಳೂರ್ಗೂ ಯಾರು
ವರ್ಷಿಣಿ ಅವರು ಅಪ್ಪ ಅಮ್ಮ ಕಾರಲ್ಲಿ ಅವ್ರ ಕಾರಲ್ಲಿ
ಹೌದಾ ಹೋದ್ಲಾ ಅವಳು
ಹ್ಮ್ ಓದ್ಲು ಬ್ಯಾಾಗ ಬ್ಯಾಕ್ ಮಾಡಾಕೊಂಡು ಮುಖ ಒಳ್ಳೆ ಊದಿಸ್ಕೊಂಡು
ಕಡೆಗೂ ಹೋಗ್ಬಿಟ್ಲ ಹೋಗ್ಲ ಬೇಡ ಹೋಗ .. ಎ .. ನನಪಂಡ ..
ಅವ್ರಮ್ಮ ಮಾತಾಡ್ಸ್ತಾರ ಮಾತಾಡ್ತಾ ಇಲ್ಲ ಕಾರಾಗ ಸುಮ್ ಮಲ್ಕೊಂತಾವಳೆ ..
ಯಾಕೆ ..
ಏ ೋದು ಒಳ್ಳೆ ಬೇಜಾರಲ್ಲ ಇದ್ಲಪ್ಪ ಏನ್ ಮಾತ ಆಡ್ಲಿಲ್ಲ ಒಂದ ಮಾತು ..
ಹೋಗಕ್ ಇಷ್ಟತಯತ್ ಅಲ್ವಾ ..
ಅಂದ್ರೆ ..
ಹಾ .. ನಿಮ್ದು ಕೇಳಿಸ್ತಿಲ್ಲ ..
ಹ ಇವನು ಹಿರಾಣ ಬಂತಾನೆ ಬೇ ಮಾಡಕೊಂಡವನ ..
ಹ್ಮ್ ಹ್ಮ್ ಹಾ ಹೇಳಿ ..
ಹ ಅದಿ ಕ ಮಾಡ್ಕೊಂಡವನೇ ಅಲ್ಲೂ ಹೋಗ್ಬೇಕಿತ್ತು ನಾನು .. ಏನದು ಮತ್ತ ಮುಕ್ಕಣ .. ಜಾಯ್ನ್ ಆಗೋಣ ಅಂತಿದ್ದೆ ಅಂತ ಅಲ್ .. ಬಟ್ ಅವರು .. ಟ್ರಿಪ್ ಅವರೆಗೆ ಬಂದಗೆ ಎಂಟನೇ ತಾರೀಕಂಗೆ ಇದ ನೇಪಾಳ ಅಲ್ಲಿ ಎಲ್ಲರು .. ತ ಆಗ .. ನೇಪಾಳ .. ನೋಡ್ರ ಹದ್ನೈದು ಸಾವಿರ ಟಿಕೆಟ್ ಇತ್ತು ... ಕೆಸ .. ಇಲ್ವಾ ..
ಕೇೇಳಸ್ತಿದೆ ..
ಅದ .. ಕೆ .. ಅದೇ ಅದೇ ..
ಇವಾಗ ಬೆೆಂಡ್ ಬೇಜಾರ್ ಮಾಡ್ಕೊಂಡವ್ರಾ ..
ಅದಕ್ಕೆ ಅವ್ರ ಅಮ್ಮ ಹ್ಮ್ .. ಆ್ ಮದುವೆ ಗೋಲ ಏನ್ ಬರ್ ಏನ್ ಬೇ. .. ತ್ತ ..
ಹಾ ಹಾ ..
ಅದಕ್ಕೆ ಫುಲ್ಲ ಫು ಡೀಪ್ ಆಗಿ ವ್ಯವಸ್ಥೆ ಮಾಡ್ತಾ ಇಲ್ಲಪ್ಪ ..
ಹೌದಾ ನನ್ ಹೋಗಿದ್ದೇನ್ ಗೊತ್ತಾಗ್ಲಿಲ್ಲ ಅದೇ ಸಂಜೆ ಕಾಲ್ ಮಾಡಿದ್ದು ಹಿಂಗೆ ನೀವೆಲ್ಲಾ ಹೇಳಿದ್ರಿ ಅಂತ ಅದನೇ ಅನ್ಲ ... ಹಲೋ .. ಹಲೋ ..
ಎಷ್ಟು ಗಂಟೆಗೆ ಬಂದೆ ..
ನೀವು ನೆಟ್ವರ್ಕ್ ಇರೋ ಕಡೆ ಬನ್ನಿ ನಿಮ್ದು ಮೆಡಲ್ ಮೆಡಲ್ ಕೇಳಸ್ತಿಲ್ಲ ಏನು ..
ರನ್ .. ನತ್ತ.
ಹಾ ಅದೇ ನಾನ್ ಇವಾಗ ಬಂದೆ ಬಂದು ಒಂದ ಹಾಫ್ ಆನ್ ಅವರ್ ಆಯ್ತಾ. ವಿಷಪದೆ.
ಹಾ ಹಾ.
ಒಂದ್ ಸ್ವಲ್ಪ ಬಟ್ಟೆ ಇತ್ತು ತೊಳೆಯೋದು ಆದ್ಮೇ ತೊಳಿಬೇಕಂತ ನೆನ್ನೆ ಇಡ್ಟ್ಟೀನಿ.
ಹ್ಮ್ ಹ್ಮ್ ಹ್ಮ್ ಅಲ್ಲೇ ನಿಮ್ನ್ರ ಮನ್ಯಾಗ ವಾಷಿಂಗ್ ಮಿಷಿನ್ ಇತ್ತನ ತಗೊಂಡು ಹೋದಲ್ಲ.
ಅಯ್ಯೋ ಮತ್ತೆ ಬಟ್ಟೆರ್ ಬಜ್ಜೆ ಭಾರ ಮಾಡ್ಕೊಂಡ್ ಹೋಗಿ ಮತ್ತೆ ತಗೊಂಡ್ ಬರ್ಬೇಕು ಎಲ್ಲಿರ ಅಂತ ಹೇಳಿ ಎಲ್ಲೇ ಬಂದ ಬ ಅಷ್ಟ ಮಾಡೇಡಣ ಅಂತ ಬಿಟ್ಟೆ.
ಹಾ ಹಾ. ಇಪ್ಪಳ
ಮತ್ತೆ ನಾಳೆ ಎನ್ ತರ್ತೀರಾ
ನಾಳೆ ಎಂತ ಎಳ್ನೀರು
ಹಾ ಅದು ಮಿಸ್ ಮಾಡ್ಬೇಡಿ ಲಾಸ್ಟ್ ಟೈಮ್ಂಗ ಅಲ್ಲ ಲಾಸ್ಟ್ ಟೈಮ್ ಹಂಗೆ ತಗೊಂಡ್ ಬಂದು ಮತ್ತೆ ನೀವೇ ಕುಡುದು ತಂದಿಲ್ಲ ಅನ್ಬೇಡಿ ಆಮೇಲೆ
ಏ ಇಲ್ಲ ನಾಳೆ ಬರ್ತೀನಲ್ಲ ಕನ್ಫರ್ಮ್ ಅಲ್ಲ
ಹ್ಮ್ ಅದೇ ಮತ್ತೆ ತಗೊ್ಂಬನ್ನಿ ಬರೀ ಮೂರ್ನೇ ಸತಿ ಹಿಂಂಗಗೆ ಹೇಳ್ತಿದ
ಇಲ್ಲ ಯಾವ ಮೂರ್ನೇ ಸಲ ಒಂದೇ ಸಲ ಹೇಳಿರದ್ ನನ್ು.
ಎಏಡ್ ಸತಿ ರೀ ಒಂದ್ಸತಿ ತಂದ್ರಿ ಅದನ್ ನೆಕ್ಸ್ಟ್ ಎರಡ್ ಸತಿ.
ಎರಡ್ ಸಾವಿರ ಎಲ್ಲ ಊರಿಗೆಗ್ ಬಂದಿದೆ. ಒಂದ ಸಲ್ಲಿ ಬಂದಿರೋದ ಹ್ಮ್ ಮಾ. ನಾನು ನೆನ್ನೆ ಫೋನ್ ಮಾಡ್ದ ಎತ್ಲ ಎಲ್ಲ ಅವ್ರಗ್ ಮಾಡ್ದ ಅವ್ರು ಎಲ್ಲ ಚಿಕ್ಕಮಂಗಳೂರಲ್ಲಿ ಇದ್ದಿನಿ ಅಂದ್ರು ಬಿಡು ಮನೆಗೆ ಎತ್ಕೊಂಡ್ ಹೋಗಣ ಅಂತ ಬಂದ ತಮ್ಮಂದಿ ಎತ್ತು ಬ್ಯಾಗಲ್ಲಿ.
ನಾನ್ ನೋಡಿರ್ಲಿಲ್ಲ. ಫೋನ್ ಕೆಳಗಡೆ ಇದ್ನಾ ಆಮೇಲ್ ನೋಡ್ದ ಅವಾಗ್ ಮಾಡ್ದ ಅದಕ್ಕೆ.
ಹ್ಮ. ನಾನ್ ಇನ್ನೇನು ಊರಿಂದನೂ ಕಳ್ಸ. ಸರ್ ನುೋಮವಾರ ಅಲ್ಲಿಗೆ ಬರ್ತೀನಿ ಅವಾಗ. ಕಳ್ಸಿ ಅಂತಂದಿದೆ ಊರಿಂದ ನಮ್ಮ ಅಕ್ಕ ಮನೆಯಿಂದ. ಹ್. ಅದಿಕ್ಕೆ ಹೆಂಗಿದರ ಕಳಸ್ತಾರಲ್ಲ ಅವ. ಕೊಡೋಣ ಅಂತ ಸುಮ್ಮನೆನ ಅೇ.
ಯಾರ ಹತ್ರ ಕಳಸ್ತಾರೆ.
ನಮ್ಮ ಫ್ರಂಡ್ರ್ತಾರೆ.
ಯಾರ ಹತ್ರ ಕಳಿಸ್ತಾರೆ.
ನನ್ನಫ್ರೆಂಡ ನನ್ನಫ್ರೆ್. ಅದಕ್ಕೆ. ಇಲ್ಲೂ ಇದಾವೆ.
ಹಾ
ಅಲಸ ನಣ್ಣು ಎಳ್ನೀರು ಮಾವನಣ್ಣು ಇದ್ರ ತತ್ತೀನಿ ಇಲ್ಲಾಂದ್ರೆ ಅಲ್ಲಿ ಮಂಡೆ ಹತ್ತನ್ ಕೊಡ್ತಾರೆ
ಹ್ಮ್
ಹ್ಮ ಮತ್ತೆ ಇನ್ನೇನ್ ಏನೇನ್ ಮಾಡಬಡ್ದಿನ
ಏನಿಲ್ಲ ಒಂದಿನ ಮನೇಲೆ ಇದ್ನಾ ನೆಕ್ಸ್ಟ್ ಡ ನಮ್ಮ ಅಣ್ಣ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಮ್ಮ್ ಪಪ್ಪ ಫ್ರೆಂಡು ಅಂದ್ರೆ ನಮ್ಮ ಅಣ್ಣಂದ ಫಸ್ಟ್ ಡ್ಯೂಟಿ ಅಲ್ಲೇ ಇತ್ತು ಅವಾಗ ಅವದ ಒಂದ್ಸ ತಿ ನಮ್ಮ ಆ ಅಂಕಲ್ನ ನಮ್ಮ ಮನೆ ಕರ್ಕೊಂಬಂದಿದ್ರು ಇರಕ್ಕೆ ಅವಾಗ ಅವರು ನಮ್ಮ ಪಪ್ಪಾಗ ಪರಿಚಯ ಆಗಿದ್ರ ಕ್ಲೋಸ್ ಇದ್ರು ಹೌದು ಎಲ್ಲದ ಕ್ಕೂ ಕರೀತಾರೆ ನಮ್ಮ ಪಪ್ಪಾರಿಗೆ ಬನ್ನಿ ಬನ್ನಿ ಅಂತ ನಮ್ಮ ಪಪ್ಪ ಹೋಗಕ್ಕ್ಕಗಲ್ಲ ಅಲ್ಲ ಬರಕ್ ಆಗಲ್ಲಲ್ಲ ಇಲ್ಲಿ ತನ ಅದಕ್ಕೆ ನಮ್ಮಣ್ಣ ಇಲ್ಲೆಲ್ಲಾ ಇಲ್ಲ ನಾನ ಏನಾದ್ರು ಆ ಕಡೆ ಹೋದಾಗ ಅಲ್ಲಿ ಕರ್ಕೊಂಡ್ ಹೋಗಿ ಮೀಟ್ ಮಾಡಿಸತಾರೆ ನನ್ಗೆ ಲಾಸ್ಟ್ ಟೈಮು ಅವ್ರ ಮಗನ್ ಮದ್ವೆ ಇತ್ತು
ಹ್ಮ್
ಅವಾಗು ಹೋಗಿದ್ದೆ
ಹ
ಮತ್ತೆ ನಿನ್ನೆ ಖಾಲಿ ಇದ್ವಾ ಹೆಂಗಿ ದ್ರು
ಹ್ಮ್
ಸೋ ಹೋದ್ವಿ
ಏನು ಸ್ಪೆಷಲ್ ಮಾಡಿದರು
ಏನಿಲ್ಲ ಅದೇ ಊಟ ಮತ್ತೇನು
ಅದೇ ಊಟ ಏನ್ ಸ್ಪೆಷಲ್ ಮಾಡಿದ್ದು ಅಂತ
ಊಟ ಏನಿಲ್ಲ ರೊಟ್ಟಿ ಪಲ್ಲೆ
ಅವರು ನಿಮ್ಮ ಕಡೆರೇನಾ
ಇಲ್ಲ ಅವ್ರ ಈ ಕಡೆನೆೇ ಮಾಡ್ತಾರೆ ಹಂಗೆ
ಹಾ ಹಾ ನಿಮಗೆ ಸ್ಪೆಷಲ್ ಗೆಸ್ಟಿಗೋಸ್ಕರ
ಹೂ ರೀ
ನೋಡಿ ನೀವು ಇಷ್ಟು ನಿಮಗೆ ಚೆನ್ನಾಗಿ ಟ್ರೀಟ್ ಮಾಡ್ಬೇಕಾ
ಹೂ ರಿ ಮಾಡ್ತಾರ್ರೀ ಮತ್ತೇನ್ ಮಾಡಕ್ ಆಗತ್ತೆ ಹೋಗಿರ್ತೀವಲ್ಲಾ
ಹ್ಮ್ ಹ್ಮ ಅಂಗದಾರೋ
ಅದೇ ಕೆಲ್ಸ ಮ ಮತ್ತೇನೈತೆ ಬೇಸರ ಅಂದ್ರು ಅಲ್ಲಿ ಹೋದ್ರು
ಹ ಅಲ್ಲಿ ಮಣ್ಣಾರ್ ಮನೆಗ ಯಾರ್ಯಾರ ಅವ್ರೆ ಪಾಪು ಯಾವ್ದು ಇಲ್ವಾ
ಇದಾವೆ ಎರಡ್ ಮಕ್ಳು ಇದ್ದಾವೆ ಅವಾಗ ಅಕ್ಕಂಗೆ ಅವ ಸ್ಕೂಲ್ ಹೋಗ ಎತಾವ
ಸ್ಕೂಲ್ ಸ್ಟಾರ್ಟ್ ಔಟ್ ಆಯತು
ಅಷ್ಟು ಮಾತ್ ಮಾತಾಡಲ್ಲ ನಾನು ಅವ್ರ ಜೊತೆ ಸ್ಟಾರ್ಟ್ ಮಾತಾಡಲ್ಲ ಅನ್ನ ಜೊತೆ ಅಷ್ಟೇ ಮಾತಾಡೋದು ಜಾಸ್ತಿ
ಹಾ ಹಾ
ಅವ್ರ ಜೊತೆ ಅಷ್ಟ ಮಾತಾಡಿ ರೂಢಿ ಇಲ್ಲ ನನ್ಗೂ ಅವ್ರಿಗೂ ರೂಢಿ ಇಲ್ಲ
ಹ್ಮ
ಹೋದ್ರೆ ಸುಮ್ಮನೆ ಅದು ರೂಮಲ್ಲಿ ಕುೂತ್ಕೊಂಡ್ ಬಿಿಡ್ತೀನನೆ
ರೂಮಲ್ ಏನ್ ಮಾಡ್ತೀವಿ
ಏನ್ ಫೋನ್ ನೋಡೋದು ಅಷ್ಟೇ
ಹ್ಮ್ ಟೈಮ್ ಟೈಮ್ ಊಟ ಮಾಡ್ತಾರೆ ಊಟಗೊಂಡ್ ಮಲ್ಕಳದು
ಹ್ಮ ಕರೀತಾರೆ ಊಟ ಮಾಡೋದು ಮುಕ್ಕಳೋದು ಮತ್ತೆ
ಹ್ಮ್ ಇದೇನು
ಏನ್ ಸಮಾಚಾರ ಏನಿಲ್ಲ ರೀ ಖಾಲಿ ಬಂದೀನಿ
ಬಂದಿ ಆ
ಹ್ಮ ಸರಿ ತಗೋಡಿ ಮತ್ತೆ ಮಾಡಣ
ಹ್ಮ ಸರಿ ಮಾಡ್ತೀನಿ
ಸರಿ ಬಾಯ್
ಬಾಯ್ ಬಾಯ್ ಬಾಯ್